ಹಲೋ ಸಿಸ್ಟರ್ ಕೇಳಿಸ್ತಿದೆ ರೀ?
ಹಾ ಕೇಳಸತೈತಿ.
ಆರಾಮ ಅದಿರೀ?
ಆರಾಮ ಅದಿನೀ ನೋಡ್ರಿ ನೀವು?
ನಾವು ಆರಾಮ ಇದ್ದೀವಿ ನೋಡ್ರಿ.
ಏನ್ ಮಾಡತ್ರಿ
ಏನ್ ಇಲ್ಲ ಸುಮ್ಮ ಕುಂತೀನಿ ನೋಡರಿ.
ಅಡಗಿ
ಅಡಗಿ ಮಧ್ಯಾಹ್ನ ಬಂದ ಮಾಡಿವಿ ರೀ. ಈಗ ಸಾಯಂಕಾಲ ಚಪಾತಿ ಮಾಡ್ಬೇಕ್ರಿ ಮಧ್ಯಾಹ್ನ ಸ್ವಲ್ಪ ಮಾಡಿದ್ದೆ ರೀ ದಿನ ಇಟ್ಟಿಂದ ಇನ್ನ ಲೇಟ್ ಆಗಿ ಉಣತಾರ ನಮ್ಮ ಮನ್ಯಾಗ?
ಹೌದ
ಹೂ ಮಾಡ್ಬೇಕ್ರಿ.
ಮತ್ತೇನ್ ನಡದದ್ರಿ ನಾವ ಇನ್ನ ನಮ್ಮ ಡ್ಯೂಟಿ ಮೇಲ ಅದೀವಿ ಹೋಗ್ ಮಾಡ್ಬೇಕ್
ನಾನ ದೇವಮ್ಮಕ್ಕ ಇದು ತಂದ್ ಕೊಟ್ಟಿದರಲ್ರರಿ.
ಭ್ಯಾಸಗಳ
ಹ ದಾಸವಾಳ ಹೂ ತಂದು ಕೊಟ್ರಲ್ರಿ ಹಚ್ಚಿಕೊಂಡಿದ ಈಗ ಅಂತ ತಲೀ ಚೊಕ್ಕ ವನಗಿಸಿ ಕೂದಲ ವರೆಸ್ಕೊಂಡ
ಹೂ ಹ
ಹೂ
ಮುಂಬೈತರ ರನ್ಗ್ ಬಂದಿದ್ರ ಏನ್ರೀ ಕಾಾಲಳ ಇಷ್ಟು ದಿನ ಕಂಡ ಇಲ್ಲಲ್ಲಾ ಇವ್ಗ ಇವ್ ಮಾಡಿದರ ಏನ್ ಅಂತಂದ್ರು
ಹ
ನನಗ ಏನ್ ಮಾತಾಡ್ಬೇಕಂತ ಗೊತ್ತಾರಲ್ಲ ಅಲ್ಲಿೇನ್ ವರ್ಸ ಹಂಗೆ ಅಂದ್ರ ಆಮೇಲೆ ಸಂಜೆ ರೋಡ್ಸಂಗ ಹೇ ಬರಲ್ಲಾಗಿರ್ರಿ ಅಂತಂದೆ ಹ ಹಂಗ ಹೇಳ್ಬೇಕೇ್ರಿ ಹಂಗ ನೀವರ ಒನ್ಸಗ್ ಬಲ್ಲಾ ಅಂತಳಿ ಅಂತಂದ್ರ ಅವ್ರ ಯಾರ್ರ್ಥದ ತಿಳ್ಕೊಂಡ್ರ ಅಂದ ಗೊತ್ತಿಲ್ಲ ನನ್ಗ್ ನಾ ಹಿಂಗ್ ಸಂಜೆಗ್ ಬಂದಿಲ್ಲ ನೀವ್ ಬಂದಿಲ್ ೀ ಅದಕ್ಕೆ ಕಂಡಿಲ್ಲಾ ನಾನು ಹೇಳಿ ನಾನ್ ರೌಂಡ್ಸ್ ಬಂದಿಲ್ಲ ಅಂತ ಹೇಳ್ಬೇಕ್ರಿ ಅಂತ ಅವ್ರ ಹಂಗನ್ರು
ಹ್ಮ್ ಹ್ಮ್
ಡ
ಅಂದ್ರ ನಾಳೆ ಮಾರ್ನಿಂಗ್ ಡ್ಯೂಟಿ ಬರ್ತರಿ ಏನ್ರರಿ
ನಾಳೆ ಮಾರ್ನಿಂಗ್ ಮಾಡಡ್ತೀನಿ ನಾಳೆ ದವ ಮಾಡಡ್ತೀನಿ
ಸಂಡೆ ದಿನ ರೀ ಯಾಕ್ರೀ
ನಾಳೆ ಡ್ಯೂಟಿ ಮುಗಿಸಸ್ಕೊಂಡು ಓಗ್ ಹೋಗ್ಬೇಕು ಅಲ್ಲಿ ಒಬ್ಬ ದೊಡ್ಡವರಾಗಿ ಇರ್ತಾವ ಅವರ ಹ್ಮ್ ನ ಇವತ್ತ ಇಲ್ಲ ನಾಳಗ ಎ ಸರಿನಕತ್ತ
ಇವತ್ ಹೇಳ್ಬೇಕಲ್ರರಿ ಮತ್ ನಾಳೆ ಸಿಗ್ತಿಲ್ ಅವರು
ಹ್ಮ್ ನಾ ಮಾಡನ್ ಸಿಗ್ತಾರಲ್ಲ ಮುಂಜಾನ ಮುಂದ ಮೂೋಡಾಕ್ ಒಂದನ್ ಒಂದಿನ ಏ ಒಂದ್ ದಿನ ಟಮ್ರಲ್ಲ ಅಂತ
ಹ್ಮ ಮೂೋಡ ಅವ ಮುಂದೆ ಮುಂಜೆ ನೆನ್ನೆ ಈಗ ಚಂದ ಮಾತಾಡತ ಈಗ ಮಾತಾಡ್ಬೇಕ
ಕೆಳಗ ಹೋಗ್ ಬರ್ತ್ತ ನಂಗೆತ್ತ ಬರ
ಜಲ್ಲಿ ಹೋಗ್ ಬರ್ರಿ
ಅದೊಂದ ಹೇಳಿ ಅದ ರೋಸ್ಟ್ ಒಂದ್ ಹೇಳೇನು ಅಂತಲ್ಲ
ಏನ್ ರೋಷ್ಟ
ಬರಿ ಮಧ್ಯಾಹ್ನ ರಾತ್ರಿ ಹ ಬಸಣ್ಣ ಅವ್ರ ಕೈ ನಿಂತ ಹೇಳಸಲತ್ತ ನಿನ್
ಹ ಸಾರಿ ಏ ಬಸಣ ಕರ ಏಸಿ ಅಲ್ಲಾರಿೀ ಬಸಣ ಕರ್ಕೊಂಡು ಹೋಗಿ ಹ ಈ ಮುಂಬೈಸರ್ ಅದ್ರ ನಿಂದ್ರಷಿ ಹೇಳ್ಸ್ಬಿಡ್ರಿ
ಎಲ್ಲ ಶಾಂತಲಲ್ ಸರಿ ಮಾತಾಡ್ರ ಎಷ್ಟ
ಹಾ ರೀ
ತಂತ್ತ್ರದ ಜರಗೆ ಹೇಳಿಯದ್ರ ನಾವೇ ಇಷ್ಟ
ಹ್ಮ
ಅವ್ರ ಹೆಂಗೋ ಮತ್ ಮುಂಬೈ ಸರಿಯಾಗಿ ಹೇಳಂತಾರ
ಹೌದ್ರೀ
ಹ್ಮ್
ಹ್ಮ ಒಂದ್ಸರಿ ಕರ್ಕೊಂಡ್ ಹೋಗಬ ಬ ಸಿನ ಕರ್ಕೊಂಡು ಹೋಗಿ ಹೇಳ್ಬೇಡಿ
ಇಲ್ಲ ಫಸ್ಟ್ ನಾನ್ ಹ್ಮ ಅನ್ಸ್ಬೇಕಲ್ಲವ್ರ ಇ ಅಂತಾರೇನವ್ರೇನ ಹ್ಮ ಎಲ್ಲಾರ ಹೆಂಗ್ ಮಾಡಿರಿಿ ಅಂಗ್ರೀ ಹೆಂಗ ಮಾಡತದ್ರಿ ಅಂತಾರದ ಅವರಿಗೆ ನೋ ಅನಿಸಬೇಕು ಫಸ್ಟು ಆಮೇಲೆ ಬಸಣ ಕಕೊಂಡ ಹೋಗು
ಹಾ ರ
ಹ್ಮ್
ಈಗ ಬಸನಕ್ ಈಗ ಓತ್ರ ಏನ್ರಿಕ
ಏನ್ ಗೊತ್ತಲ್ಲ ನ ಜಲ್ದಿ ಓದ್ತಾನ ಅತತ ಎಂತಕ್ಕೆ
ಹ್ಮ್ ಊರಿ ಮನಾರ್ ಜನ ನಮ್ಮಲ್ಲ
ಹ್ಮ್ ಪಿಡಿ ಆ ಏನ್ ಮಾಡುವ
ಪೇಶಷೆಂಟ್ ಅಡ್ಮಿಷನ್ ತಂದಾವೇಏನು ಅಷ್ಟ ಅವ ರೀ
ಅದೇ ಅಂದ್ರು ಅಡ್ಮಿಷನ್ ಬಂದ ಏನಿಲ್ಲ ನಿಮ್ ಎಲ್ಲಾರೂ ಪಗಾರ್ ಪಟ್ ಮಾಡ್ಬೇಕಾಗ್ಯದ ಅಂತ ಅಂದ್ರಿ ಹಲೊ ಮೇಡಮ್ ನಾಳಿಗ್ ಬರ್ತಾವ ಅಂತಂದ್ರನು ಎನ್ ನಮ್ದೇ ಛಲೋ ಇಲ್ಲ ನಮ್ದೆ ಡ್ಯೂಟಿ ಅಂತಂದ್ರವ್ರು
ರಿಜಿಸ್ಟರ್ ಆಯ್ತೆನ್ರೀ ಅದು ಯಶದು
ಹ್ಮ್ ವರ್ಷಗಳಾಯ್ತು ಐದಷ್ಟೇ ಹ್ಮು ಆರಾಮು ಹಲೊ ನೀನ್ ನೆಕ್ಸ್ಟ್ ನಾ ಮಾಸ್ ಇಡಲ್ಲಂದ ನೆಕ್ಸ್ಟ್ ಬಾನುವಾರ
ಇಲ್ಲ ರೀ ನಿಮ್ ಶಿಪ್ಟ್ನಾಗ ಆಗ್ತಾರ್ ನೋಡ್ರಿ ಯಾರ್ ವೇಟ್ ಮಾಡ್ತಾರ್ ರಿ
ಇಲ್ಲ ಅವ್ರಿಗೆ ಅಂತದೆಲ್ಲ ಇಲ್ಲ ಯಾರಿಗಾರು ಆಕೋಸ್ಕೊತ್ತಿನಿ ಮತ್ ಕೊಟ್ಟಿದಿದ್ದಾರೆ
ಏನ್ ರೀ
ಏನ್ ನಡಿದಿದಂತ ಗೊಲ್ಲ ಯಾರಿಗಾರ ಆಕುಸ್ತಕನಂದು
ಯಾರ ಅಂದ್ರು
ಶ್ರವಣೆ
ಹ್ಮೂಹೌ
ಹ್ಮು
ಯಾರಿಗೆ ನಾ ಆಕೊಸ್ಕೊಬಿಡ್ರಿ ನಾ ಕೂಡ ಮಾತಾಬಿಡ್ಲ
ಯಾಕ ಹಂಗೆ ಮಾಡ್ತೀಯ ಗುಸ್ಸ
ಏನ್ ರೀ
ನಚ್ಕೊಂಡ್ ಏನ್ ಮಾಡನ ಡ್ಯೂಟಿ ಆದ್ರೂ ಸಾಕು
ಹ ಎಲ್ಲ ಮಾಡಲ್ರಿ ನಾ ಅಕಿ ಜೊ
ಸರೇಂದ್ರ ಅವರು ಅದ್ರೊಳಗೆ ನಾಲ್ಕು ಜನ ಸೀನಿಯರ್ ರಾಜೇಶ್ವರಿ ಬಂದ್ ಎರಡ್ ವರ್ಷ ಆಯ್ತು ನ ಸುಷ್ಟಂತ ಬದತ
ಇವ್ರು ಶಾ ನ್ ಕುಂತು ಮಾಡ್ಕೋಂತರ್ ಬಿಡ್ರಿ
ಅಲ್ ಆಚಿಗೆ ಅಂದ್ರೆ ರೆಡ್ ರಾಗ್ ಹೊರ್ತದೆ ಎಲ್ಲಾ ಎಲ್ಲ ಮಾಡತ್ತ ರಾಗೇಶ್ವರಿ
ಅಲ್ಲ್ ಹೋಗ್ ಬೇಕ್ ನೈಟ್ ಹೋಗ್ಬೇಕ ಕು ನೀಗುಸ್ ಹ ಅಡ್ಮಿಷನ್ ಬಂದರ್ನ ಎನಳ್ತ ಗೊತ್ತಾಗ್ರಿ ಎಲ್ಲಕ್ಕೆ ಅಂದ್ರ ಸರ್ ಅದುಕ್ ಮಾತ್ರ ಮಾಡಕ್ ಕಲ್ಸ್ತರ್ರಿ ಬಟ್
ಹ್ಮ್ ತರಕ್ ಹೋಗ್ತಾನ್ ಹ್ಮು ರಾತ್ರಿಗೇನಾ ಡ್ಯೂಟಿ ಡಾಕ್ಟರ್ ಮಾತಾಡ್ತಾರೆ ಮುಂಜಾನೆ ಕನ್ಸಲ್ಟೆಂಟ್ ಬಂದ್ರೆ ಇರೋದ್ ಕಷ್ಟ
ಎಲ್ಲಾ ಚಾರ್ಜ್ ಕೊಡ್ತಾವ್ರಿ ಚಾರ್ತು ತರ್ಡೆ
ಹ್ಮು ಅದೇ ಈಗ ಗನಪತಿದ್ರೆ ಮುಂದೊಂದ್ಸರಿ ಸೌಮ್ಯ ಏನ್ ಮಾಡ್ತಾಳ ಅಕ್ಕಿ ಮಕ್ಕಂಡಿರ್ತಳ ಏಳುಕ್ ಹೋತನಿ ಆರಕ್ ಹೋತಿನ್ ಅಂತಾಳ
ಇವತ್ ನ ಅವ್ರಿಬ್ಬರು ಕಳಿಸಿ ನಾನೆ ವಿಚಾರ್ಸಿ ಕೊಡ್ತೀನಿರ್ರಿ
ಇಕಿನ ಇಲ್ಲೇ ಇರ್ಸೊಕೊಳ್ಳನಂದಿದೆ ನೀ ನನಗ್ ಜಲ್ದಿ ಬಿಟ್ ನಾವ ಏಳು ಹಕ್ಕಂಗೆ ಓತಿನೇನ ಕತ್ತ್ ಬಿನ್ನು ನೀನ್ ನಾಳೆ ನನಗ್ ಎಲ್ ಕಳ್ಸ್ಸಂದ್ರೆ ನಾನ್ ಇನ್ ಕಳಸ್ತೀನಿ ಅಂತ ಅಂದಿ ಹ ಬಾರ ಸಿಸ್ರ ಹೆಂಗೇನಂತಲತಿ ಯಾರ ಹೇಳಾರ ಇಕಿಗೆ ಅವ್ನಿಗ್ ಕೆಳಗ್ ಮಾಡಂತ
ಯಾರ್ ಹೇಳಿಲ್ಲಾರಿ ನಾನು ಫಸ್ಟ್ ಸೋಮ್ಯಕಬಂದ್ ಚಾಸ್ ತಗಲ್ರಿ ಆಮೇಲೆ ನಾ ಬ ನಾನು ಬಂದೇರಿ ಇಷ್ಟು ಅಂದ್ರೆ ಎಂಟು ನವತ್ತಗಿತ್ತುರಿ ಎಂಟು ನಲ್ವತ್ ಮೇಲಆಗಿತ್ತುರಿ ನನ್ಗೆ
ಹ್ಮ್ ದೇವ್ ಮಕ್ಕ ಜರ್ ಬಂದಿ
ದೇವ್ ಮಕ್ಕನ ಬಂದಿರ್ಲಿಲ್ ಲೇಟ್ ಆಗಿತ್ತು ಆಮೇಲೆ ಆಯ್ತು ನಾ ಒಳಗ್ ಹೋದೇ ರಿ ಕ್ಯಾಪ್ ಹಾಕಂದು ಅವಾಗ ಷಣ ಮನಸೆ ಣಯಾರ್ಯಾರು ಇರಂತ ಮಿಸ್ ಕೇಳ್ದರೆ ಅಣ್ಣ ಈ ಪ್ರೆಸೆಂಟ್ ಈ ಪ್ರೆಸೆಂಟ್ ಇಬ್ರೀ ನೋಡಕ್ ಬ ಅಂದಿ ನಾವ್ ಅಂದವ್ರೀ ಅಂದ್ರೆ ಇಬ್ರನಲ್ಲ ಆಯ್ತು ತಳ ಮಾತ್ರ ಅದು ಮನಗ್ ಹೋಗ್ಲ ಅಂತ ದಿವ್ಸ ಅಂದ ಹ್ಮ ಹೋಗಂತ ನೀ ಸೋಮ್ಯಕ್ಕಂದ್ರ ಹಾ ಆ್ತ ಸರಿ ಹಓದ್ನ ದಿವಸ ಹೋಗಿ ಬಿಟ್ಟ ರ ಮತ್ತತ ಆಗಲ್ ಫೋನ್ಚ್ಚೆ ಉಂಟಾ ಜನರ ಲೋಡಣ ಇಲ್ಲ ಮನೆಗ್ ಹೋಗಿನಂತನ ಹೇಳಿದಾರೆ ಆಮೇಲೆ
ನೀನೆ ಕೊಂದು ಸಿಿವಾಯ ಕೆಚ್ಚಿಲ್ಲ
ಆರೆ ಅಕ್ಕಿನ್ ಪುಲ್ಲೆಚ್ಚಲ್ಲ ನನ್ ಪುಲ್ಲ
ತ್ತ
ಹ್ಮ್
ಹ್ಮ್ ಏನ್ ಮಾಡತರನು ಕರೇಂದ್ರಕ್ಕಿನ್ ಜೊತೆಗ್ೇಟ ಹರ ನೀ ನಿನ್ನೇನು ಟೆಂಪ್ರೇಚರ್ ರಡೌನ್ಸ್ಗ ಹೇಳಿದೆೇನೆ ನಿನಗೆ ಇಂಜೆಕ್ಷನ್ ೌನ್ಸಿಗೆ
ಆದ್ರೆ
ಪ್ರೊಫೆಸರ್ ರೋಮ್ಸ ಇತ್ತ ನಿನ್ನ
ಆ
ಅವಾಗ ಕೇಳಕತಿದ್ರ ಟೊಲ್ಪ ಚರಕೈ ನಾರಡ್ಡಲ್ ಅಪ್ಪ ಮೇನದ ಅಂತ ಯಾಕೆದು ಇಂಜೆಕ್ಷನ್ ಆದ್ರಿ ಅಂತ ಹೇಳ ಇಂಜೆಕ್ಷನ್ ಆದ ಗೊತ್ತದವ ಪೂರ್ತಿ ಏನಾದ್ ಹೇಳದ್ರ ಹೆಸರು ಅಂದ್ರ ಎಲಕ್ಕ
ಏನಾದ್ರೆ ಅದ್ರ ಹೆಸರು
ನಡ್ರನಲ್ಲಿ ನಾವ್ರ ಅಡ್ರನಲ್ಲಿನ್ ಅಂತಾರ ನಾವ್ ಅಡ್ರ ಅಂತಾರ ಇವರುಷ್ಟೆ ಅವೆರಡು ಅಡು ತಂಬೈತ ಅಡ್ರ ನ ಇಂಜೆಕ್ಷನ್ ಹಾಕಲ್ಲ ಅದ್ರ ಮುಂದ ನಾರು ತೋರ್ಸುದಗ ಒಂದು ಇಂಜೆಕ್ಷನ್
ಹ್ಮ್್ಮ
ಹ್ಮ್ ಹಾಗೆದ ಬೇಕಂತ ಹೆಗ್ ಮಾಡ್ತಾರ ಒಂದಸ ಇದಕೆ ನ ಹಂಗೆ ಮಾಡ್ತ ನಾನ್ ಒಂದ ಅಪ್ನ ಹೋಗದಿದ್ದ ಮುಂದೆನಂದು ನಾನ್ ಹೇಳಕತ್ತೇನಿ
ಹ್ಮ್ ಅವರು ಏನು ಅಪ್ನಿ ಅಂದ್ರ ಏನ ಅಂತಂದರು ಹೇಳಿರಲ್ವ ಈಗ ಹೇಳಂತ ಅಂದ ಹೇಳಿರಾಕಿ ನನಗ ನನ್ಗ ಏನ್ ಗೊತ್ತಿಲ್ಲ ಅಂದ್ ಮಾಡಬೇಕಿ ಸೊಮ್ಮೆ ನಾ ಈ ಸರಿಗ್ ಹೇಳಿದೆ ಸರ್ ನಿಂಗ ರೌಂಡಸ್ ಮಾಡ್ಕೊತಾನ ಕೇಳಿದರು ಹೇಳುದ ನನ್ ಬ್ರೀದಿಂಗ್ ಓಡ್ ಆಗದ ಅಂತೇಳಿ
ಏನ್ರೀ
ಬ್ರೀದಿಂಗ್ ಒಲ್ಡ್ ಆಗದಕ್ಕ ಅಂತಾರೀ ಅಂತ ಹೇಳ್ದ ನನ್ ಆಮೇಲೆ ಬರ್ತೇವ ನೀವು್ಮ ಕೇಳ್ತರ ಡೆಫಿನಿಷನ್ ಎಲ್ರಿ ಅಂತ
ಹೇಳಿಲ್ಲ ಅವರು
ಪ್ರೀತಿ ಯಿತು ಯಿದಹಾಕ್ರಿ
ಹೋಲ್ಡ್ ಹೋಲ್ಡ್
ರೀತಿಂಗ ಗೋಲ್ಡ್ ಹಕ್ರಿ ಹ ಇನ್ನೊಂದ್ಸರಿ ಅವ ಅದ ನಮ್ಗೆ ಹೇಳಕ್ಬೇಕಲ್ರರಿ ಅ ಆಗ
ಹ್ಮ್ ಅಕ್ಕಿ ಅಕಿಗ್ ನೋಡ್ ಕೇಳ್ತಾರಲ್ ಬೇರೆ ಯಾರಗ್ ಕೇಳಲ್ವರ್
ಹ್ಮ್
ಹ್ಮ್ೆ ಮಾಡೋದ ಕೇಳ್ತಾರ ಸುಮ್ಮ ಇದಾಗ ನಾರಡ ಯಿಂಜಕ್ಷನ್ ನ್ ಬಂದ್ ಮಾಡ್ಕೊಂಡಿವವ್ರಿ ಅಂತ ಹೇಳಿದಿಲ್ಲ ಅವ್ರಿಗೆ ಅದಕ್ಕೇನ್ ಅವ್ರ ಇಡ ಅಂದ್ರ ಏನೋ ಅಂತ ಹೇಳೇಳ್ರ ಈಗ ವಿನಯ ಮೇಡಮ್ ಇರ್ತಾರ ನಾವ ಇರ್ತವಿ ಯಾರ ರೌಂಡ್ ಮಾಡ್ತ ಸುಮ್ ನಿಂದ್ರ ಬೇಕಿಲ್ಲ ನಾ್ ಮೇಡಮ್ಡತರ ಬಿಡ್ಬೇಕಿಲ್ಲ ಅವ್ರಗೊಬ್ಬರ ಹಕತ್ತಾರ ಸರ್ ನಾ ಅಲ್ರೀಡಿ ಇಂಜೆಕ್ಷನ್ ಬಂದ್ ಮಾಡ್ಕೊಂಡೇವ್ರಿ ಎರಡಕ್ಕ ಅಂತ ಹಿಗೆ ಅಂಗಳೇನಾ ಹೇಳುವ ನ ಮೇಲೆನ ಅಂತಂದ್ರರು
ಹ ಯವ್ದುಕ್ ಬಂದ್ ಮಾಡ್
ನಿನ್ನೆ ಎಲ್ಲ ಪಾಯಿಂಟ್ ತ್ರ್ರೀ ಮಾಡ್ಕೊಂಡವಲ್ಲ ನಾರಾಯಣ ಪಾಯಿಂಟ್ ತ್ರೀ ಮಾಡ್ಕೊಂ ಕಕೊಂಡಿದ್ದೇವ್ರೀ ಅತ್ತೆ ಹ್ಮ್
ಅಟ್ಟಾ ಏನೋ ಒಂದ್ ಒಳ್ಳೇದ ಇಡಬೇಕಂತ ಅಲ್ತಾ ನಾವು ಒಂದೇ ಸರಿ ಎದುರಾಡ್ಬಿಟ್ಟಿದ್ದೇರಿ ಸರ್ಗ
ಹ್ಮ ಒ ಕೆಲ್ಸ ಮಾಡಿನನ್ ತೋರ್ಸ್ಕೋಬೇಕಂತದಕ್ಕೆ
ಒಂದ್ ದಿನ ನಾ ಯದ್ರ ಆಡ್ಬಿಟ್ಟಿದ್ದೇರಿ ನನ್ಗೆ ಜೀವ ಚೂರ್ ಅಂದ್ಬಿಟ್ಟೇರಿ
ಯಾರಿಗೆ
ಹೆಂಗೆ ಕಾಣ್ಪಸ್ರರಿ ಯಾವ ಅದ್ ನೆನಪಿಲ್ರಿ ಬಟ್ ಎದ್ರಾಡಿದ್ದೆ ನಾನು ಒಂದ್ಸಾರಿ. ಒಂದೆ ಒಂದ್ಸಾರಿ ಇದೆ ಅದ ಏನಂತ ನೆಲ್ಪಲ್ರ ಒಟ್ಟೆ ಬಿರಾಡಿ ಹೋಗೋಗಿದ್ದದು
ಹ
ಅವ್ರಿಗೆ ನೆನ್ಪಿಲ್ಲ ನೋಡ್ರಿ ಅವ್ರೇ ಹೇಳುವೋಗ್ಯಾರೀ ಸರ್ ನಿನ್ನೆ ನೀವೇ ಹೇಳಿರಿ ಅಂತ ನೀ ಏನ ಆಮೇಲೆ ನಾನೇ ಹೇಳಿರ್ತೀನಮ್ಮ ಅಂತಂದು ಏನ ಸಿ ಅಂದ್ ಬಿಟ್ರೆ ಗಪ್ಪನ ಬಿದ್ದೇರಿ ನಾನ್ ಅಂದ್ರೆ.
ಹ್ಮ್
ಹ್ಮ್
ಬರ್ದದ್ ನೋಡ್ರಿ ಯಾರ್ ಬರ್ದಾರ ಅಂತ ಕೇಳಿರೇನು ಆಮೇಲೆ ಇವರ ದೀಪಾವಣಸರ ಚಲೋ ಬರ್ದದೆ ಅಂತ ಅಂದ್ರು.
ಏನ್ ಯಾವ್ದ ಬರ್ತದೆ
ಕಂಟನ್ ಶಿಪ್ಟು
ನೀನ್ ನೀ ನೀನ್ ಕೇಳಿದ್ರಿ ನ್ರಿ
ಇಲ್ಲ ನಿಂತರ್ಗೆ ಎಲ್ಲಾರ ಕೇಳಿದ್ರ ಯಾರ್ ಬರ್ತಾರ ಅಂತೇಳಿ. ಹ್ಮ್ ಇವರು ನಿನ್ನ ಹೆಸರ ನನ್ನ ಹೆಸ ಬ ನತ ಹ
ಆಮೇಲ್ ಹಚ್ಚಿತಿನಿ ರಿ
ಸರಿ ಸರಿ
ಹ
ಹ್ಮ್
ಹಾ ನೀ ಶಿಶ್ ಎಷ್ಟು ಕಟ್ ಆಗಲ್ಲಗಿದ್ರಿ ನಂದ್ರಗ
ಹೌದ್ ನನದ್ರಗು ಕಟ್ಟಗಲ್ ನೋಡಿ
ಇದೇನ್ರರಿ ಹಂಗೆ ಓಡಕದಿದ್ದಲ್ರರಿ.